ಹಲೋ ನಮ ಹೆಸ್ರು ಕಿರಣ್ ಅಂತಾರೆ ನಿಮ್ಮ ಹೆಸ್ರ ಈ ಕಡೆ ನಮ್ಮ ದಾವಣಗೆರೆ ಸೈಡು ಆ ದಾವಣಗೆರೆ ಪ್ರೋಪರ್ ನಿಮ್ದು ಎಲ್ಲಿರಿ ಯಾವರು
ನಾವು ಮಲ್ಲಿಕಾರ್ಜುನ್ ಅಂತ ಬಳ್ಳಾರಿ ನಮ್ದು
ಹೌದಾ ಸ್ಟಡಿ ಏನ್ ಮಾಡ್ತಾ ಇದೀರಿ ನೀವು
ನಾವು ಈಗ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಸ್ಟಡಿ ಮಾಡ್ತಾ ಇದ್ದೀವಿ
ಹೌದೇಏನ್ರಿ ಗ ಅದಕ್ಕೇನ ಕಾಂಪಟೇಟಿವ್ ಪ್ರಿಪೇರ್ ಆಗ್ತಾ ಇದಾರೆ ಅಂದ್ರ ಮತ್ತ ಏನಾರ
ಹಾ ಹೌದು ನೀ ನಿಜ ಕಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದವಿ ಯು ಪಿ ಎಸ್ ಸಿಗೆ ವಿ ಪಿ ಎ ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ
ಹಾ ಹಾ ಕಾಂಪಿಟೇಷನ್ ಜಗ್ಗಿ ಇರ್ಬೇಕಲ್ರರಿ ಯು ಪಿ ಎಸ್ಸಗೆ ಫುಲ್ ಎಲ್ಲ
ಹಾ ಬಾಳ ಇದೆ ಅದು ಟೆನ್ ಲ್ಯಾಕ್ ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಅದಕ್ ಸೆಲೆಕ್ಷನ್ ಓನ್ಲಿ ಹತ್ಸ ಸಾವಿರ ಜನ ಅಷ್ಟೇ
ಹಾ ಹಾ ಅಂದ್ರ ಈಗ ಏನ್ ಸಾವಿರ ಜನ ಈ ಪರ್ ಇಯರ್ ಇದು ಐ ಎ ಎಸ್ ಆಕ್ ರ ಏನ ಹೆಂಗಿರಿ ಅದು
ಹ ಪರ್ ಇಯರ್ ಸಾವಿರ ಪೋಸ್ಟ್ ಅದ್ರೊಳಗೆ ಒಂದ್ ಹಂಡ್ರೆಡ್ ಮೆಂಬರ್ಸ್ ಐ ಎ ಎಸ್ ಒಂದು ಟೂ ಹಂಡ್ರೆಡ್ ಮೆಂಬರ್ಸ್ ಐ ಪಿ ಎಸ್ ಇನ್ನು ಉಳ್ಕಿದ್ದು ಐ ಆರ್ ಎಸ್ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರೆ
ಹೌದಾ ಆತರ ಏನ್ರೀ ನಿಮ್ದು ಅಂದ್ರೆ ಈಗ ಟೆನ್ ಲ್ಯಾಕ್ ಸ್ಟೂಡೆಂಟ್ಸ್ ಓನ್ಲಿ ಒನ್ ತೌಸಂಡ್ ಸ್ಟೂಡೆಂಟ್ಸ್ ಅಷ್ಟೆ ಸಲೆಟ್ ಆಗ್ತಾರೆ ಪರೆಯ ಯಾರ್
ಹಾ ಅಷ್ಟೇ ಅದ್ರದ್ದು ಒ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಸೆಲೆಕ್ಷನ್ ರೇಟ್ರ್ ಅದು
ಹೌದಾ ಅದಕ್ಕೆಲ್ಲ ಇಂಟರ್ವ್ಯೂ ಎಲ್ಲ ಇರ್ತವೆಲ್ ಎಕ್ಸಾಮ್ಸ್ ಹೆಂಗ ಅದು ಏನ್ ಹೆಂಗ ಒನ್ ಇಯರ್ ಅಂದ್ರೆ ಏನ್ ಒಂದ್ ಎಕ್ಸಾಮ್ ಇರುತ್ತ ಏನುಫೇಸ್ ಸೊ ಏನಾರು ಅಂತ ಇರ್ತಾರಲ್ಲ ಆತರ ಇರ್ತವೆ ಎಕ್ಸಾಮ್ಗಳು
ಹೌದು ಅದು ಫೇಸ್ ವೈಸ್ ಮೂರು ಫೇಸ್ ಇರ್ತವೆ
ಹಾ
ಫಸ್ಟ್ ಫೇಜು ಪ್ರಿಲಿಮ್ಸ್ ಅಂತ ಸೆಕೆಂಡ್ ಫೇಜು ಮೇನ್ಸ್
ಹಾ.
ಫೇಸ್ ಇಂಟರ್ವ್ಯೂ ಫಸ್ಟ್ ಫೇಸ್ ಅಲ್ಲಿ ಎಲ್ಲ ಎನ್ ಮ್ ಸಿ ಕ್ಯು ಟೈಪ್ ಕ್ವೆಶನ್ಸ್ ಇರ್ತವೆ.
ಹಾ ಹಾ.
ಎಲ್ಲಾ ಜನರಲ್ ಸ್ಟಡೀಸ್ ಸು ಜಿ ಕೆ ಅವದ್ರೊಳಗೆ ಎರಡು ಸೆಕ್ಷನ್ ನು.
ಸಿಲೆಬಸ್ ಏನು ಫುಲ್ ಎಲ್ಲ ಜನ್ರಲ್ ಎಲ್ಲಾ ಓದ್ಬೇಕ ಏನ್ರೀ ಏನ್ ಇದು ಇಷ್ಟ ಅಂತ ಟಾಪಿಕ್ ಇರ್ತ ತ್ತವಾ ಏನು ಫುಲ್ ಎಲ್ಲ ಒಟ್ಟ ಎಲ್ಲದ್ರ ಬಗ್ಗೆ ತಿಳ್ಕೊಂತರ್ಬೇಕೇ ಅಂದ್ರ ಮತ್ತ ಏನಾರ.
ಇಲ್ಲ ಅದಕ್ಕಂತ ಮೇನ್ ಮೇನ್ಸ ಅಂತ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದ್ನಲ್ಲ.
ಹಾ ಹೌದು ಹೇಳಿದ್ರೆ.
ಸಿಲಬಸ್ ಇರ್ತವೆ ಫಸ್ಟ್ ಸ್ಟೇಜ್ ಗೆ ಜನರಲ್ ಬಟ್ ನ್ಯೂಸ್ ಪೇಪರ್ ಎಲ್ಲ ಓದ್ಕೊಂತ ಇರ್ಬೇಕು.
ಹೌದಾ ಹಾ ಹಾ ಆ ತರಾ ಒಟ್ಟು ನ್ಯೂಸ್ ಪೇಪರ್ ಡೈಲಿ ಓದ್ತಿರಬೇಕೆ ಏನ್.
ಹಾ ಡೈಲಿ ಓದ್ತಾನೆ ಇರಬೇಕ ಅದು ಕರೆಂಟ್ ಅಫೇರ್ಸ್ ಅಂತಾರ ಅದಕ್ಕ.
ಹಾ ಹ ರೀ.
ದಿನ ನಡೆಯೋದು ಏನೇನ ಆಾಗುತ್ತೆ ಎಲ್ಲ ಗೊತ್ತಿರ್ಬೇಕು ವಿಷಯ.
ಹಾ ಹಾ ಆತರ ಏನ್ರಿ ಹ್ಮ್ ಹ್ಮ್. ಒಟ್ಟ ಡೈಲಿ ಏನೇನ್ ಹಡಿತೈತಿ ಎಲ್ಲ ಗೊತ್ತಿರ್ಬೇಕು.
ಅವೇ ಕ್ವಶನ್ಸ್ ಅಲ್ಲಿ ಬರ್ತವೆ ಎಕ್ಸಾಮ್ ಅಲ್ಲಿ.
ಹಾ ಹಾ.
ನಾವವು ಯಾವಗನ ಈಗ ಕರ್ನಾಟಕ ಗೋರ್ಮೆಂಟ್ ಟು ಏನೇನ ಚೇಜ್ ಆಯತ ಯಾವದ ಒಂದು ಗೋರ್ಮೆಂಟ್ ಚೇಜ್ ಐತ ಅಂದ್ರೂನು ಗೊತ್ತಿರಬೇಕ ನಮಗೆ.
ಹಾ ಹಾ ಹ. ಅಂದ್ರೆ ನೀವ ಇವಾಗ ಹೋಗಿ ಯು ಪಿ ಎಸ್ ಸಿ ಈಗ ಏನ್ ಫುಲ್ ಪ್ರಿಪೇರ್ ಆಗ ಕಚ್ಚರಿ ಏನ್ ಹೆಂಗಂದ್ರ. ಬುಕ್ಸ್ ಯಾವ್ ಪ್ರಿಫರ್ ಮಾಡ್ತಾರೀ ನೀವು ಪ್ರಿಪರೇಷನ್ ಓದಕ ಯಾವವು ಇವ ಈ. ನೀವು ಅದಕ್ಚ್ಚಿರ.
ನಾವು ಅವು ಸಬ್ಜೆಕ್ಟ್ ವೈಸ್ ಬುಕ್ಸ್ ಇದ್ದಾವೆ ಪೊಲಿಟಿ ಅಂತ ಬಂದ್ರೆ ಮ್ ಲಕ್ಷ್ಮಿಕಾಂತ್. ಕಾಂತ್ ಅಂತ ಬುಕ್ ಇದೆ.
ಹಾ ಹಾ.
ಆಮೇಲೆ ಸಿಕ್ಸ್ ಟು ಟ್ವೆಲ್ವೆತ್ತ ಎನ್ ಸಿ ರ್ ಟಿ ಅಂತ ಇದೆ ಬುಕ್ಸ್.
ಹಾ ಹಾ.
ಎಕನಾಮಿಕ್ಸ್ ಬಂದ್ಬಟ್ಟು ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ಮೆಂಟ್ ಅಂತ ಇದೆ.
ಹಾ ಹಾ ನೀವ ಏನ್ ಟೈಮ್ ಟೇಬಲ್ ಹಾಕೆಂಡ್ ಪ್ರಪರ್ ಆತ. ಕತೇರಿ ಏನ್ ರಿ ಅದಕ ಏನ ಆರ ಇವಾಗ ಬಿ ಎ ಓದ್ತಾ ಇದೀರಿ ಅಂತ ಅಂದ್ರೆ ಈಗ ಬಿ ಎಕ್ಸಾಮ್ ಕೂಡ ಈಕಡೆ ನೋ ಕವರ್ ಮಾಡ್ಕೇಬೇಕು ಮತ್ತ ಆ ಕಡೆ ಅದಕ್ಕೂ ಕೂಡ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ಬೇಕ ಅಂತ ಅಂದ್ರ.
ಹಾ ಹಂಗ ಟೈಮ್ ಟೇಬಲ್ ಅಂದ್ರೆ ನಮ್ ಕಾಲೇಜ ಒಂಥರ ಡೈರೆಕ್ಟ್ ಇದ್ದಂಗೆ ನಾವವು ಹೋಗ್ತಿವಿ ಅವಾಗ ಯಾವಾಗ. ಹ ಕ್ಲಾಸ್ ನಡೀತ ಅವಾಗಷ್ಟ ಹೋಗ್ತೀವಿ.
ಹ ಅಂದ್ರ ಏನ್ ಅಟೆಂಡೆನ್ಸ್ ಹೆಂಗ್ ನಡೀತ್ರಿ ಮತ್ತೆ ವಿ ಕ್ಲಾ ಇದು. ಅಟೆಂಡೆನ್ಸ್ ಏನ ಕೊಡ್ತಾರೇನ್ರಿ ನಿಮ್ ಕಾಲೇಜ ನ್ಯಾಗ.
ಇಲ್ಲ ನಾವೇ ಹೋಗ್ತೀವಿ ಕಾಲೇಜ್ ಯಾವಾಗ ಹೋಗಿ ಕವರ್ ಅಪ್ ಮಾಡ್ಕಂತೀವಿ.
ಕವರ್ ಅಪ್ ಮಾಡ್ಕ್ಯಂತಿರಿ. ಅದ್ ಅಟೆಂಡೆನ್ಸ್ ಎಷ್ಟ ಅಂತ ಇರ್ಬೇಕ್ರೀ ಏನ್ ಸೆವೆಂಟಿನ ಎಟಿ ಪರ್ಸೆಂಟಾ. ಅಟೆಂಡೆನ್ಸ್ ಸೆವೆಂಟಿ ಫೈವ್ ಪರ್ಸೆಂಟಾ ಹ ಅದ ಕವರ್ ಮಾಡತೇರಿ ಆಮೆಕ್ ಎಲ್ಲಾ. ಏನ್ ಲೈಬ್ರೆರಿಗೆ ಹೋಗತಿದ್ರ ಅನ್ಸ್ತತ ಓದಕ್.
ಅದೇ ಕ್ಲಾಸ್ ಮುಗಿದ್ಮೇಲೆ ಹಂಗ ಲೈಬ್ರರಿಗ ಹೋಗ್ಬಿಡ್ತ.
ಹಾ ಅಲ್ಲ ಆದ್ರೆ ಏನು ಡಿಸ್ಟರ್ಬ್ ಇರಲರಿ ಬೇರೆ ರೂಮ್ನಾಗ ಎಲ್ಲಾರೆ ಓದಕ್. ಯಾಕಂದ್ರೆ ಆಗೋದಿಲ್ಲ ಮನೇಲಿತ್ತ ಅಂದ್ರ ಮನೆಗೆ ಏನಾದ ಟಿವಿ ನೋಡುತ್ತಿರತ್ತಾರ. ಅಲ್ಲಿ ಡಿಸ್ಟರ್ಬ್ ಆಗ್ತಿರುತ್ತ ಲೈಬ್ರರಿನ ಸೈಲೆಂಟ್ ಇರ್ತ್ತರಿ.
ಹೌದು ಕೆಲ್ಸಾನ ಇಡ್ತರ ಮನೆಯಲ್ಲೇ ಆದ್ರೆ ಮತ್ತೆ ರೂಮ್ ನಲ್ಲಿ ಅದ್ರ ಸುಮಾ ಗಲಾಟೆ ಫೋನ್ ನೋಡ್ತ. ತವ ಹುಡುಗರು ಲೈಬ್ರರಿ ಅಲ್ಲಿಅದರ ನಿಶಬ್ದ ಇರುತ್ತ. ಬುಕ್ಸ್ನು ಸಿಕ್ತಾವ ಅಲ್ಲಿ. ನಾವು ಸೆಂಟ್ರಲ್ ಲೈಬ್ರರಿ ಇಲ್ಲೆ ಬಳ್ಳಾರಿ ಐತೆ ಅಲ್ಲೇ ಹೋಗ್ತೇವ.
ಹೌದೇನ್ರಿ ಅದೇನೋ ಗೋರ್ಮೆಂಟ್ ಲೈಬ್ರರಿ ಅನ್ರಿ ಅದ್ಕ್ಕೇನ್ ಫೀಸ್ ಇರಲ್ಲ ಅನ್ನಕ್ಕಡೆನಿ ಗೋರ್ಮೆಂಟ್.
ಇಲ್ಲ ಫೀಸ್ ಇಲ್ಲ ಗೌರ್ಮೆಂಟ್ ಲೈಬ್ರರಿ ಅದು.
ಹಾ ಬುಕ್ಸ್ ಎಲ್ಲಾ ನಿಮ್ಗ ಯು ಪಿ ಎಸ್ ಸಿ ಬುಸ್ ಎಲ್ಲಾ ಸಿಕ್ತಾವಲ್ರರಿ ಅಲ್ರರಿ.
ಹ ಎಲ್ಲ ಸಿಗ್ತವೆ ನಾವು ಇಲ್ಲ ಅಂದ್ರೂನು. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ತರಸ್ತಾರೆ ಇನ್ಫಾರ್ಮೇಶನ್ ಕೊಡ್ಬೆಕ್ ಈ ಬುಕ್ ಇಲ್ಲ ಅಂತ.
ಹಾ ಹಂಗಲ್ಲ ತರ್ರಿಸಿಕೊಡ್ತಾರನ್ನು ನಿಮಗೆ.
ಹಾ ಅವ್ರು ತರ್ಸ್ಕೊಡ್ತಾರೆ. ಅವ ಎಲ್ಲಾ ಬುಕ್ಸ್ ಅಷ್ಟೆ ಎಲ್ಲಾ ಕ್ಲಾಸ್ ವೈಸ್ ತರ್ಸ್ಕೊಡ್ತಾರ ಅವ್ರು.
ಹೌದೇನ್ರೀ ಹ್ಮ್.
ನಿಮ್ದು ಸ್ಟಡೀಸ್ ಬಗ್ಗೆ ಹೇಳ್ಬಕ್.
ನಾ ನಮ ಸ್ಟಡಿ ಇದು ಬಿ ಬಿ ಎಮ್ ಎಸ್ ಮಾಡ. ಕಚೌಲ್ರಿ ಇಲ್ಲೇ ದಾವಣಗೆರೆಗೆ ನಾವ್ ಕೌನ್ಸಿಲಿಂಗ್ ಮೂರ್ಕ ಅಂತ ಹ. ಬಿ ಬಿ ಎ ಎಮ ಎಸ್ ರೀ. ಆಯ ಆಯುರ್ವೇದಿಕ್ ಅಂತ ರೀ. ಹೆಂಗೆ ಎಂ ಬಿ ಬಿಸ್ ಮಾಡ್ರನ್ ಇದು ಮಾಡ್ತೀವಿ ನಾವು ಬಿ ಎಮ್ ಎಸ್ ಅಂದ್ರೆ ಆಯುರ್ದಿಕ್ ಅಂದ್ರ ಎರಡು ಕಲಿತಿವ್ ರೀ ಈ ಕಡೆ ಮಾಡ್ರನ್. ಕಲಿತೆ ಮತ್ತೆ ಈ ಕಡೆ ಆಯುರ್ವೇದಿಕ್ ಕಲಿತವೆ. ಈಗ ಟ್ರೀಟ್ಮೆಂಟ್ ಎರಡು ಕೂಡ ಬರ್ತಾರೆ ನಮಗೆ ಈ ಕಡೆ ಮಾಡ್ರನ್. ಕಲಿಬೇಕು ಆ ಮಾಡ್ರನ್ ಕಲಿಬೇಕು ಈ ಕಡೆ ಆಯುರ್ವೇದಿಕ್ ನ ಕಲಿಬೇಕುರೀ ನಾವು.
ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇರ್ತವೆ.
ನಮಗ ಈಗ ಐದ್ ಸಬ್ಜೆಕ್ಟ್ ಇರ್ತವ್ರೀ ಅಂದ್ರೆ ಈಗ ಒಂದೊಂದ್ ಸಬ್ಜೆಕ್ಟ್ ನ ಎರಡ್ ಎರಡ್ರೀ ಈಗ ಎನಾ. ಈಗ ರಚನಾ ಶರೀರ ಒನ್ ರಚನಾ ಶರೀರ ಟು ಅಂತ ಇರ್ತಾವೇ ಪೇಪರ್ ಗಳು. ಅದ ಆದದ್ರೆ ಅದೇ. ಅದೇ ರಚನಾ ಶರಿರ ಅಂತ ನಾವು ಓದ್ತೀವಲ್ ರಿ ಎಂ ಬಿ ಎಸ್ ನಾಗ ಎನ್ ಅಂತ ಓದ್ತಾರೆ ಅಂದ್ರ ಎನಾಟಮಿ ಅಂತ ಓದ್ತಾರೆ.
ಹ ಹಾ ನೇಮ್ ಅಂದೆ ಚೇಂಜ್ ಸಬ್ಜೆಕ್ಟ್ ಸೇಮ್.
ಏನಾಟಮಿ ಸೇಮ್ ರಿ ಅವರು ಬಿಡಿ ಬಿಡಿ ಚೌರಸ್ ಓದ್ತಾರ ನಾವು ಕೂಡನು ಬಿಡಿ ಚೌರಸೆ ನ ಓದಿತ್ವಿ ರಿ. ಸಿಲಬಸ್. ಆದ್ರೆ ನಮ್ಗ ರಚನಾ ಶರೀರ ನಂದ್ರ ಬ್ರಾಕೆಟ್ನ ಎನಟಮ್ಮಿ ಅಂತಾನೂ ಕೊಟ್ಟಿರ್ತಾರೆ. ಓದದ್ಮ ಓದದು ಅವ್ರ್ದ. ದು ಸಿಲಬಸ್ ನಮ್ದೇ ಎರಡು ಓದ್ತ ರೀ ಒಟ್ಟ ಮಾಡ್ರ ಮಾಡ್ರನ್ ಓದ್ತವಿ ಆಯುರ್ವೇದಿಕ್ ಓಡ್ತ. ಹೆಂಗ ಆಚಾರ್ಯ ಸುಸೂತ್ರ ಸು ಚರಕಸುಮ ಅವಾಗ ಹೆಂಗ್ ಮಾಡಿದ್ರು ಆಯುರ್ವೇದ. ಅಂದ್ರೆ ನಮ್ದ್ರ ಸೈಡ್ ಎಫೆಕ್ಟ್ಸ್ ಒಂದ್ ಇರೋದಿಲ್ಲ ಅಲ್ರರಿ. ಅಂದ್ರೆ ಜಲ್ದಿ ಆ. ಪರ್ಮೆಂಟ್ ಕ್ಯೂರ್ ಆಗುತ್ತೆ ಅಂದ್ರೆ ಲೇಟ್ ಆಗ ಆತ್ತೆ ಈಗ ಎಂ ಬಿ ಬಿ ಎಸ್ ಅಂದ್ರ ಈಗ ಪರ್ಮ ಜಲ್ದಿ ಕ್ಯೂರ್ ಆಗುತ್ತೆ. ಬಿಟ್ರಿ ಅಂದ್ರೆ ಅದ್ರಂದ ಅದರ್ ಡಿಸೀಸಸ್ ಬರ್ತವ ಏನಾರ ಮುಂದೆ. ಏನಾದಾರು ಒಂದ ಇ ಬಂದ್ ಬಿಡುತ್ತೆ.
ಹಾ ನಿ ಇದು ನೀವು. ಎಲ್ಲಿಂದ ಎಂಟ್ರಿ ಕೊಟ್ರಿ ಹೆಂಗಿಂದ ಇದು ರೂಟ್ ಹೇಳ್ತೀರಾ.
ನಾವು ಫಸ್ಟ್ ಇದು ಪಿಯುಸಿ ಇದು ಪಿಯುಸಿ ಇದು ತಂದಿದ್ರಿ. ಸೈನ್ಸ್. ಸೈನ್ಸ್ ತಗೊಂಡ ಸೈ ನಾವು ಇಲ್ಲೇ ದಾವಣಗೆರೆಯಲ್ಲೇ ಮಾಡಿದೀರಿ. ಸರ್ ಎಂ ವಿಶ್ವೇಶ್ವರಯ ಕಾಲೇಜ್ ಅಂತ ಅಲ್ಲಿ ನಾವು. ಇದು ನೀಟ್ಗ ಅಂತ ಪ್ರಿಪೆರ್ ನೀಟಿಗೆ ಪ್ರಿಪೇರ್ ಆದ್ವಿ ಎಂ ಬಿ ಬಿ ಎಸ ಗೆ ಟ್ರೈ ಮಾಡಿದ್ ರೀ. ಎಂ ಬಿ ಬಿ ಎಸ್. ಟ್ವೆಂಟಿ ಟ್ವೆಂಟಿ ಪೇಪರ್ ಫುಲ್ ಟಫ್ ಇತ್ತಲ್ರರಿ ಫಿಸಿಕ್ಸ್ ಅಂತ ಫುಲ್ ಲೆಂತ್ ಕೊಟ್ಟಿದ್ದ ಬಯನು ಲೆಂತ್. ಕೊಟ್ಟಿದ್ದ ಮತ್ತೆ ಕೆಮಿಸ್ಟ್ರಿ ವಕ್ಕೆ. ಹ ಕೆಮಿಸ್ಟ್ರಿ ಕೂಡನು ಅದು ಮಾಡ್ರೇಟ್ ಅನ್ನಂಗಲ್ರರಿ ಅದು ಕೂಡ ಟಫೇ ಇತ್ತು ಆಲ್ಮೋಸ್ಟ್ ಅಲ್. ಹ ಅದಕ್ಕೆ. ಕ್ಕೆ ಇದ ಆಗ್ಲ್ರಿ ಎಂ ಬಿ ಎಸ್ ಸಿ ಟ್ರೈ ಮಾಡಿದೆ ಅದು ಆಗ್ಲಿಲ್ರರಿ. ತ್ರೀ ನೈಂಟಿ ಮಾರ್ಸ್ ಬತ್ರಿ ನಮ್ದು. ತ್ರೀ ನೈಂಟಿ ಬನ್ತ್ರೀ ಅದಕ್ಕೆ ನಮ್ದು ಇದು ಜನರಲ್ ಕ್ಯಾಟಗರಿ ಬರುತ್ತ ರೀ ನಮ್ದು. ಜನರಲ್ ಕ್ಯಾಟಗರಿ ಎಷ್ಟು ಫೋರ್ ನೈನ್ಟಿ ಏನಾ ಫೋರ್ ಎಟಿ ಗೆ ನಿಂತಿತ್ ರೀ ನಮ್ದ. ಎಂ ಬಿ ಎಸ್ ಸಿಟು ಅದಕ್ಕೆ ಇ ಇನ್ನೇನ್ ಸಿಗಲ್ಲ ನೆಕ್ಸ್ಟ್ ಅಪರ್ಚುನಿಟಿ ಇದಿದ್ದೆ ಇಂಜಿನಿಯರಿಂಗ್ ಅಂತೂ ನಮ್ಮ ಅಕ್ಕರೆಲ್ಲಾ ಬಡಣ ಇವಾಗೆಲ್ಲಾ ಏಂತ ನಾನುಂದ್ಬಿಟ್ಟಿ ಎಲ್ಲರ ಜಿಗಿ ಸಿ ಎಸ್ ವರ್ಷ ಪರಿಯರ ಹೊರಗ್ ಜಿಗಿ ಜನ ಬರ್ತಾರ ಅಂತಂದ ಕಚಿದ್ರೆ ನೋಡು ಮೆಡಿಕಲ್ ಎದಕರ ಹೋಗ ಅಂತ ಅಂದ್ರೆ ಅದಕ್ಕೆ ನಾವು ಈ ಕಡೆ ಮೆಡಿಕಲ್ ಫೀಲ್ಡ್ಗೆ ಬಂದರಿ ಇದೇನ್ ಚೊಲೋ ಐತ್ರಿ ಇವಾಗ ಮೋದಿ ಬಂದು ಡೆವಲಪ್ಮೆಂಟ್ ಮಾಡಕ ಚೆನ್ನ ಎಲ್ಲ ಇದು ಆಯುರ್ವೇದಕ್ ಜಾಸ್ತಿ ಇಂಪಾರ್ಟೆಂಟ್ ಕೊ ಹಾ ಇಂಪಾರ್ಟೆಂಟ್ ಕೊಡಕತ್ತೇನ್ೀ ಅವನೇ ಇನ್ನೊಂದಸ ಇನ್ನೊಂದು ೈವ್ ಇಯರ್ಸ್ತ್ತೆ ಕಂಟಿನ್ಯೂ ಅತಂದ್ರೆ ಚಲ ಆಕತ್ತತ್ ನಮಗೆ ಏನಾರ ಹೆಲ್ಪಿಂಗ್ ನೇಚರ್ ಏನಾರು ಮಾಡ್ತಾನೆ ನಾವು
ಏ ಮಾಡ್ತನ್ ಬಿಡ್ರಿ ಅವರು ಆಯುರ್ವೇದಿಕ್ ಯಾವಾಗಗನ್ ಆಗಿದೆ
ಹಾ ಮತ್ತೆ ನಮ್ದು ಡಿಸೆಕ್ಷನ್ ಕೂಡ ನಾವು ಸೇಮ್ರೀ ಅವರು ಅವ್ರ ಒಂದ್ ಸ್ವಲ್ಪ ಎಂಬಿಬಿಯಸ್ ನ್ ಬಾಡಿ ಒಂದ ಎರಡ್ ಹೆಚ್ಚಿಗೆ ಇರ್ತವ್ರ ಈಗ ಹೆಂಗೆ ಅವ್ರಾಗ ನಾಲ್ಕು ದು ಬಾಡಿಿ ಅಂದ್ರ ನಮ್ದ್ರ ಏನಿಲ್ಲ ಅಂದ್ರ ಎರಡರ ಡ್ ಇರ್ತಾವ್ರೀ ನಮ್ದ
ನೀವು ಎಕ್ಸಾಮ್ ಬರದ ಮೇಲೆ ಕೌನ್ಸಿಲಿಂಗ್ ಹೆಂಗ್ ಸೊ
ಕೌನ್ಸ್ಲಿ ಕೌನ್ಸ್ಲಿಂಗ್ ರೀ ಹ ಸೇಮ್ ಈಗ ಹೆಂಗಂದ್ರೆ ಫಸ್ಟ್ ನಾವು ಈ ಕೌನ್ಸ್ಲಿಂಗ್ ಹಾಕೇಬೇಕ ರೀ ಕಾಲೇಜ್ ಗಳನ್ನ ಈಗ ಎಷ್ಟ ನೀ ಹ ಫಸ್ಟ್ ಲಿಸ್ಟ್ ಮಾಡ್ಕೇಬೇಕ್ರೀ ನೋಡ್ಬೇಕು ಫಸ್ಟ್ ಯಾವ ಕಾಲೇಜ್ ಹೆಂಗ್ ಚಲೋ ಅದು ಟಾಪ್ ಕಾಲೇಜ ಒಂದ ಲಿಸಸ್್ ಮಾಡಕ್ರೀ ಲೀ್ಟ್ ಮಾಡ ಕೆಂದು ನಿಮಗೆ ಪ್ರಿಫರೆನ್ಸ್ೋಡ್ಬೇಕ ರೀ ನಮಮ್ಮ ದಾವಣಗೆರೆ ಇದಕ್ಕೆ ದಾವಣಗೆರೆಗೆ ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟ ಮಾಡಿದೆ ಯಾಕಂದ್ರ ಅಲ್ಲಿ ಹತ್ರ ಆಗುತ್ತೆಮ್ಮ ಯಾವಾಗಾರ ಅರ್ಜೆಂಟ್ಗೆ ಹೋಗಕ್ ಬರುತ್ತೆ ಮನೆಗ ಅಂತ ಒಂದು ಪ್ರಿಫರೆನ್ಸ್ ಅಲ್ಲೇ ಕೊಟ್ಟಿದ್ರೆ ನಿಯರ್ ರವು ಆ ಕಡೆ ಕೊಟ್ಟಿದ ಸರ್ ದಾವಣಗೆರೆ ದಾವಣಗೆರೆ ತಪ್ಪವನ ಕಾಲೇಜ್ ರೀ ನಮ್ದು ಅದು ಫುಲ್ ಚೊಲೋ ಇದತ್ತು ಐತ್ರಿ ಎಲ್ಲಾ ಗ್ರೀನಿಂಗ್ ನೇಚರ್ ವರ ಎಲ್ಲಾ ಫುಲ್ ಗ್ರೀನ್ ನೇಚರ್ ಚಲೋ ಐತ್ರಿ ಫಸ್ಟ್ ಅಲ್ಲೇ ಕೊಟ್ಟಿದ್ರೆ ಆಮೇ ಬೆಂಗ್ಗಳೂರು ಆ ಕಡೆ ಎಲ್ಲಾ ನಮ್ಮ್ ಮನೆಗ ದೂರ ಆಗುತ್ತೆ ಬಾಡ ಅಂತ ಅಂದ್ರ ಹಾಸನ ಎಷ್ಟು ದಿಯಮ್ಮ ಚಲೋ ಇಐತ್ರಿ ಅದ ನೆಕ್ಸ್ಟ್ ಕಾಲೇಜ ಇತ್ರಿ ನಾನನ್ ಫಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿತ್ತು ಹಂಗಗೆ ಕೈ ಸುಮ್ ಬಿಟ್ಟೇ ರರಿ ನೆಕ್ಸ್ಟ್ ಎಸ್ ಡಿ ಎಂ ಅವ ರೀ ಅಕ್ಕೆ ಅವಕ ಚಲೋ ಅದ್್ರೀ ಕಾಲೇಜ್ ಟಾಪ್ ಕಾಲೇಜ್ ಎಸ್ ಡಿ ಎಂ್ ಎಲ್ಲ ಎಸ್ ಡಿ ಎಂ್ ಎಸ ಉಡಿಪಿ ಆದ್ರ ನಮಗ್ ಫುಲ್ ದೂರ ಆಗತದೆ ದಾವಣಗೆರೆಯಿಂದ ಅದಿಕ್ಕೆ ಹಾ ಹ ಅದೇ ಅದೇ ಹ ಅದೇ ಕರೆಕ್ಟ್ರೀ ಹೌ ಹೌ ಫುಲ್ ರೀ ಮಸ್ತ್ ಅದು ಈಗ ಬರ್ತಾರಲ್ರರಿ ರ್ಯಾಂಕಿಂಗ್ ಈಗ ಮೊೆ ಎಕ್ಸಾಮ್ ನಮ್ ಸೀನಿಯರ್ಸ್ ಬರ್ದಿದ್ರಿ ಅಲ್ರರಿ ಆಲ್ಮೋಸ್ಟ್ ಅಲ್ಲ ಎಸ್ ಡಿ ಎಂ್ಗ ಅದ ನೋಡ್ರಿ ಟಾಪ್ ಟಾಪ್ ಟೆನ್ ಇದೆ ಯೂನಿವರ್ಸಿಟಿ ರ್ಯಾಂಕರ್ಸ್ ಅದು ಫುಲ್ ಟೀಚಿಂಗ್ ಒಳ್ಳೆ ಚಲ ಚಲೋ ಐತ್ ರೀ ಆ ಕಡೆ ಸೈಡ್ ಎಲ್ಲ ಉಡುಪಿ ಮಂಗಳೂರು ಅಲ್ಲೆಲ್ಲ ನಮ್ಮನೆ ನಿಯರು ಇಲ್ಲೇ ಆಗುತ್ತೆ ಸುಮ್ಮನೆ ಇಲ್ಲೇ ತಗೊ್ಬಿಡುಂತ ತಂದ್ರ ಅದಕ್ಕ ಇಲ್ಲ ತಗಂದ್ರಿ ನಮ್ದು ಡಿಸೆಕ್ಷನ್ ಡೈಲಿ ಡೈಲಿ ವೀಕ್ಲಿಗೆ ತ್ರೀ ಡೇಸ್ ಇರುತ್ತ ರೀ ಬೆಳಗೆ ಟೆನ್ ಟು ಟ್ವೆಲ್ ಇರ್ತತ್ ರರಿ ಮಂಡೇ ಟೂ ೇ ವಿಘ್ನೇಶ್ ಡೆ
ಹಾ
ಮೂರ್ ದಿವ್ಸ ಹೋಗಕಿವ್ರ ಸೆಕ್ಷನ್ ಮಾಡ್ತವಿ ಒಂದು ಅಂದ್ರೆ ಬಾಡಿನ ಬೆಳಗ್ಗೆ ಬೆಳಗ್ಗೆ ಎಷ್ಟ ಟೆನ್ ಟು ಟ್ಲ್ ಹೋಗ್ತವಲ್ರಿ ಅದಕ್ಕಿಂತ ಮುಂಚೆದು ಎಷ್ಟು ಒಂದು ಆರು ಗಂಟೆ ಏಳು ಗಂಟೆ ಹೋಗಿ ಬಾಡಿರಗ್ತ ಫಾರ್ಮಲ್ ಸ್ಮೆಲ್ ಬಂದು ಬಿಡತಾರೆ ಇಲ್ಲ ಜಲ್ಜಿ ತಗ ಇಿಲ್ಲ ಅಂದ್ರೆ ಸ್ಮೆಲ್ಲಿ ನಿಲ್ ಸ್ಮೆಲ್ಲಿಂಗ್ ನಿಲ್ಲ ನಿಲ್ಲದಾಗಲ್ರಿ ಅಷ್ಟು ಸ್ಮೆಲ್ ಇರುತ್ತೆ ಅದು ಫಾರ್ಮಲ್ಲಿಂದ ಈ ಜಲ್ದಿ ಹೋಗ್ ಗ ಅಂದ್ರೆ ಏನೈತಿ ಬಾಡ ಫುಲ್ ಎಲ್ಲ ಅದು ಅದು ಡ್ರೈ ಆಗಿ ಬಿಡ್ತರಿ ಅದೇಏನ್ ಡ್ರೈ ಆಗಿ ಹೋಯ್ಬ ಬಿಡತ್ರಿ ಅದ ಬಾಡಿ ತೆಗದ್ಮೇಲೆ ಫಾರ್ಮಲ್ನ್ ಮತ್ತೆ ಇದು ಮುಚ್ಬೇಕ್ರೀ ಅದ ಬಾಕ್ಸ್ ಇರುತ್ತರಿ ಅದು ಒಂದು ದೊಡ್ಡದ ಅದ್ ಮುಚ್ಬಕ್ರೀ ಇಲ್ಲಾಂದ್ರೆ ಎಲ್ಲಾ ಹಾವಿಯಾಗಿಿ ಹೋಗ್ ಬಿಡತರಿ
ಅದೇ ಪ್ರಿಸರ್ವ್ ಮಾಡ್ಬೇಕ ನೀವು
ಪ್ರಿಸರ್ವ್ ಮಾಡ್ಬೇಕ ಬಾಡಿ ತೆಗಿತೇ್ರೀ ಒಂದ ಎಷ್ಟೊಂದ್ ಏಳು ಗಂಟೆ ಒಟ್ಟು ಒಂದು ತ್ರೀ ಅವರ್ಸ್ ತರ ಮುಂಚೆ ಹೋಗಿ ತಗದಿರ್ತದೆ್ರ ಆರು ಏಳು ಗಂಟೆಗೆ ಏ ಏ ಇಲ್ರಿರಿ ಫುಲ್ ವಟರ್ತ ಆಕಡೆ ಈ ಕಡೆ ಎಡ್ ಸೈಡ್ ಏನಿಲ್ಲ ಅಂದ್ರೆ ಇಬ್ರು ಹಿಡ್ಕೋಬೇಕುಲೆಗ್ಕ್ ಸೈಡ್ ಒಬ್ಬರು ಹಡ್ಕೋಬೇಕ್ರೀ ಮೂರ್ ಜನಾರ ಬೇಕೇ ಬೇಕ್ರೀ ಫಿಕ್ಸ್ ಮೂರ್ನಾಾಲ್ಕು ಜನ
ನಿಮ್ಗ ಏನ ಅನ್ಸಲ್ವಾ ಡಿಸ್ಕ್ಷನ್ ಮಾಡಬೇಕಕ್ಾದ್ರ
ಹಂಗ ಏ ಇಲ್ದೀಫಸ್ಟ್ ಡೇ ಆಯ್ತು ಅಷ್ಟೇ ನಮ್ ಇ ಿಸೆಕ್ಷನ್ ಮಾಡೋದು ಫಸ್ಟ್ ಡೇ ಹೋಗಿ ಬಾಡಿನೇ ನಾವೇ ತಕ್ಕೊಯ್ದ್ರರಿ ಅವಾಗ ಒಂ ತರ ಆಯ್ತ ಆಮ್ಯಕ್ ಏನಾಗ್ಲ ಆಮ್ಯ ಅಲ್ಲ ಅಭ್ಯಾಸ ಆಗ್ಿಬಿಡ್ತರಿ ನಾ ನಾವು ಎಕ್ಸಿಲೀ ಇದು ಮಾಡ ಮಾಡಿದರೆ ರಿಸೆಕ್ಷನ್ ಆರ್ಟ್ರೀಸ್ು ವೀನ್ಸು ಮೀಡಿಯಲ್ ಕಾರ್ಡ್ ಲ್ಯಾಟ್ರಲ್ ಕಾರ್ಡ್ ಅಂತ ಬರ್ತವ್ರಿ
ಹ್ಮ್
ಚೊಲೋ ಇಂಟ್ರೆಸ್ಟ್ ಬರುತ್ತರಿ ಮಾಡಕ್ ಕೂಡ
ಹೌದಲ್ವಾ
ಹಾ ಒಂದ್ ಕಾಲ್ ಬರ್ತಾ ಇದ ತಡ್ರಿ ಮಾಡ್ತೀನಿ ಏನಾದಾರು ಇನ್ಫಾರ್ಮೇಶನ್ ಬ ಕ್ರ ಆಮ್ಯಕ್ ಮತ್ತೆ ಮಾಡ್ರಿ
ಹಾ ಸರಿ
ಹಾ